ಹಲೋ ಹೂ ಹೇಳ
ಏನ್ ಒತ್ತಿ
ಏನ ಇಲ್ಲಪ್ಪ ಕುಂತಿನ್ ಖಾಲಿ ಹ್ಮ್
ಸೂಜ್ಯಾಗ್ ಫೋನ್ ಹಚ್ಚಾವ ಇದ್ದೆ ನಾನು
ಸೂಜ್ಯಾಗ್ ಎದಕ
ಟೌನ್ ಕಡೆನ ಐತಿ
ಹ್ಮ್ ಮಣ್ಣೇ ಹಗೊಂಡಂದಿಲ್ಲ
ಹ್ಮ್
ಹ್ಮ್
ಅದ ಅವ್ನ್ ಕಡೆ ಇಸ್ಕೊಲೋದ
ಹ್ಮ್
ಮತ್ತೆ ಯಾರಿಗೆಾರ ಕೊಟ್ಟಿಗಿಡಾನಾ ಎಪ್ಪ
ಹ್ಮ್ ಯಾರ್ಯಾರು ಕುಡ್ತನ್ ನೆನಪ ಇರಾಂಗಿಲ್ ಅವನಿಗೂ
ಹಾಸ್ಟೆಲ್ ದೌರ್ ಹ್ಯಾಂಗ್ ಅದರ ಗೊತ್ತ ಏನ್ ಹಾಸ್ಟೆಲ್ ಅವ ಹ್ಯಾಂಗ್ ಗೊತ್ತು ಏನ್ ಒಟ್ಟ ನಾನು ಹಾಕೋತೀನಿ ನೀನು ಹಾಕೊ ಎಲ್ಲಾರ್ ಹಾಕೊಂಡು ರನ್ನಿಂಗ್ ಮಾಡೋ
ಹ್ಮ್
ಮೊದಲು ಇವನಿಗೆ ಕೊಡತಿರ್ತಿಲ್ಲದನ್ನು
ಹ್ಮ್
ಫಸ್ಟ್ ಒಂದು ದಿವಸ ಕೇಳಿದ ಮೊದಲ ಒಂದ್ ಸರಿ ಮರತ ಕರೆ ಕರೆ ಮರತ್ ಬಿಟ್ಟ ಬಂದಿದ್ನಗ ಗೊತ್ತಾಗಿಲ್ಲಾಗ
ಹ್ಮ್
ಸುಮ ಒಂದ್ ಪ್ಯಾಂಟ್ ತಾನಾ ಒಂದ ತಗೊಂಡು ಹೊಲ್ಸೀನ ಅಂತ ಹೇಳಿ
ಹ್ಮ್ ಹ್ಮ್ ಹ್ಮ್ ಹೊಳಬಿಡ್
ಅವ ಯಾರಾದ್ರ ಒಬ್ರು ಫಸ್ಟ್ ಇವರು ಪ್ಯಾಂಟ್ ಎಸೆದುಕು ಸಾಧ್ಯ ಮಾಡ್ಬೇಕು ಇವ ತರನೇ ಪ್ಯಾಂಟ್ ಪ್ರಧಾನ
ಏ ಅಪ್ಪ ಇವರ ಕೊಡ್ತಾರ ನೋಡ್ಲಿಕ ಹರೇ ಆತಿ ಕೊಡ್ತನಂದ ನೋಡು
ಕೊಡಾಲ ಏನ ಏನ್ ನಾಳೆ ತರತ್ನ ಯಾಗ ತರತ್ ನಾನ
ಒಪ ಹರ್ಯ ಮತ್ತ ರೊಡ್ ಪಜಾಂಗ ಕಡೆ ಐತಿ ಇ ಸಗು
ಯೆಟ್ ಸುಳ ಹೇಳತನವ್
ಹ ನೀನ್ ಮೆಸೇಜ್ ಮಾಡಿದನಿಪ್ಪಾ
ಹ್ಮ್
ಏ ನೀನುಾ ಆಚಲೇಪ ಅಜ ನೀನುಾ ಆು ಕರ ಆಪ್ಲ ಅನ
ಹ್ಮ
ಹಲೆ ಹ ಲ ಆ ತಡಶ
ಅವ್ರನು ಕಂಪ್ಲೇಂಟ್ ಮಾಡ ಕೊಡ್ರಿ ನಾವು ಹ ಮನ್ೆ ಬಯಾಕತ್ತುಟ್ಟಿರ ಫೋನ್ ಹಚ್ಚ ಅಂದಿನಬ
ಇನ್ನೂವರ್ಗೂ ಅವ್ ನಂಬರ್ ಅಷ್ಟ ಐದ್ ನಂಗಡಿ ಒಮ್ಮೆ ಹಚ್ಚೆ ಇಲ್ಲವನ
ನಾ ಅ ಆಸ್ಲ ಆರ ಕಂಪ್ಲೀಟ್ ಕೊತನನೆ
ಪತ್ಯೇಾಗ ವಚ್ಚಿಲ್ಲ
ಪತ್ತ ಹಚ್ಚೋದ ುಲ್ ಕಾಲಿ ನರ್ತಾನೋದು
ಹ್ಮ್
ಅವ್ ಬಾ ಅವ್ ಫಾಸ್ಟ್ ಕಳ್ಕೊಂಡ ಯಾಕಂದ್ರ ನೆಟ್ವರ್ಕ್ ಇ ಜಸ್ ಇರ್ತಾನ ಫೈವ್ ಜಿ ಯಿದಲ ಬಂದಿ ಮಾತಡ್ಪಕ
ಅದ್ಕ ಅವ ಪೈಲ ಹಚ್ಬೇಕಕ್ ಆಮೇಲೆ ನೀ ತರುಣ ನಿನ್ನೆ ಹಚ್ಚಿದ್ದ
ಹ್ಮ್ ಅವನು ಚಲೋ ನೋಡಪ್ಪ ಲೇಟ್ಗಿ ಸ್ಟಾರ್ಟ್ ಮಾಡೆ
ಹ್ಮ್
ಕರೆಕ್ಟ್ ಉಟಾನ
ಹ್ಮ್ ಮತ್ತೆ ನೀನ್ ಅಷ್ಟು ಬಂದು ಬಯವನು ಇವತ್ತ
ಈ ಬಂದತಾ ಹಂಗ
ಹ್ಮ್ ಬಂದಿರತಾನ್ ನಾನು ಬಂದಿದ್ದು ಎಲ್ಲಾ ಹೋಗೇ ಬಿಟ್ಟು ನೋಡಿಗ ಹಾಗ ಮೂರೂರ್ ಬಂದಿದ್ದ್ೆ
ಹ್ಮ್
ಅಂಗಿ ಪ್ಯಾಂಟ್ ಪೆಟ್ರೋಲ್ ಮೂರವರ್ ನೂರ ಹಾಕ್ಸಿನಿ
ಹ್ಮ ಕೊಟ್ಟನಾಾರಿ
ಏನ ಹಾಕುವ ನಾ ಹಾಕ್ಸಿನಿ ಹ್ಮ್ ಅಲ್ಲಿ ಹಾಕ್ಸಿನಿ ಮತ್ತೆ ತಂಗಿ ಪ್ಯಾಂಟ್ ಇ ತಗೊಂಡನೆ
ಹ ಹಣ ನೋಡ್ಬೇಕ ಯಿಗ
ಹ್ಮ್
ಈ ಲೋಗರಿಗೆ ಮೂವತ್ರರವೇ ಕುಡಕಡ್ಬೇಕ
ಕೊೋಡೋ ನೀ ಕೋಟ್ಯಾ ಅಧಿಪತಿಗೆ
ಸ ಮಾರ ಅವ್ಊರ ಮುಂಜೆ ್ಯಾಟ್ ಎಡ್ಕೊಂಡಣನಾನೆ
ಹ್ಮ್ ಹ್ಮ್
ಸಾಲೆದ ಮೊದ್ಳಗಿಂದ ನಮ್ಮ ಜೊತೆ ಆಫಸ್ ಸಲ್ಲೆ ಬರೋದ ದಿಕ್ಕ ಆಗ ಆಯ್ತದ
ಹ್ಮ್
ನಿಗಸ್ಕಂದೀನಿ ಫೋನ್ಪೇ ಮಾಡ್ತ ನಾನ ತನ್ನಿ ನಾ ಅಪ್ಪ ಕಡೆ ಹಾಕೋ ಅಪ ಹ ಮತ್ ಸಾಲ ಬಿಟ್ಟ ಬೈತ್ತನ್ ಅಂಕೊಂಡಿದೆ
ಹ್ಮ್
ನಂಸೆ ಮಾಡ ಮಾಡ ನಮ್ಮಣ ಆ ಪಂಸೆ ಮಾಡತ್ತೆ ಅವನು ನಂಬರ್ ಬಿಟ್ಟಪಡ ಹತ್ತು ರೂಪಾಯ್ ಮೂವತ್ತು ರೂಪಾಯ್ ಅಂತ ಬಿಟ್ಟಪಾ ಹ ಸ್ಟಾರ್ಟಿಂಗ್ ಬೋನಿಂದ ತಮ್ಮ ಎಷ್ಟ್ ಆತಿ ಹಾಕತ್ಂದ
ಹ್ಮ್
ಮೂವತ್ ರೂಪಾಯಿ ಆಕ್ತ ನನ್ಪ ನಂಬರ್ ಹೇಳತ್ ನೋಡಣ ನೀನಂದ್ರ ನಂಬರ್ ನಮ್ಮ ಮನಾಗ ನಮ್ಮ ಮನ ಹಾಕ ಕಟ್ನ ನಂಬರ್
ಹ್ಮ್
ಮೂವತ್ತು ರೂಪಾಯಿ ಹಾಕ ನೀ ಅದೇನೋ ಫೋನ್ಪೇ ರಡಿ ಸ್ಟಷನ್ ಎಲ್ಲ ತರೋದಏನೋ
ಹ್ಮ್
ಹಂಗ ಬತ್ತತ್ತ ನ ನಂಬರ್ ತಪ್ಪ ಬಾ ನಂಬರ್ ತಪ್ಡ್ದ ಇರ್ಬೇಕ ಅದ್ಕ ಈಗ ಕೋಟ ವರ್ಕ ನ ಅ ಕಡೆ ಗಾಡಿ ಒಂದಲ್ಲ
ಹ್ಮ್
ಓ ನಂದ ಪನಿಗೆನ ನಂದ ಪನಿಗೆಂತಾನ ಪಪ ಮಷನ
ನಾನು ಈಗ ಇನ್ನೊಂದ್ ನಂಬರ್ಲಿ ಒಟ್ಟ ಇದನ್ನ ಹಾಕಂಗಿಲ್ಲ
ಮ ಮಾತ್ ಕೊತುನಾ
ಹ್ಮ್ ಇನ್ನಂಗ್ ಮೂವತ್ ಬಿಟ್ಟ ಬಿಡ್ದ್ನ ಹೌದಲಾ
ಹ್ಮ್ ಹ್ಮ್
ಆಮೇಲೆ ಇಬ್ರು ಒಮ್ಮೆ ತಗೋಬ
ಮೂವತ್ತ ಆಗ ಒಂದ್ ಮೂರ್ ದಿವ್ಸಕ್ಕೆ ತಗ್ ನೋ ಮೂವತ್ತ ಆತತಿ ಕ
ಹ್ಮ್
ಎಲ್ಲಾ ಸಮ್ಮಿಶನ್ಗಿರ್ಸತೆ
ಹ್ಮ್ ಅದೇ ಮವತ್ ಮೂವತ್ ಹಲ್ನ ಬರ್ಲಿಕ್ಕ
ಆಮೇಲೆ ತೆಗೆನು
ಹ್ಮ್
ಕೈಯಾನ ಅದ ಎರಡ್ ಜ್ಯೂಸ್ ತೋದತತ್ ಬರ್ಬೇಕಂದ್ರ
ಹ್ಮ್ ತಗೋಲ್ಬಿಡ ಈ ಈ ಆಗ್ಲಿಕ್ಕ ಬರ್ಲಿಕ್ಕಂದ್ರ
ಯ ಬರತ ಅವಲ್ಲ
ಹ್ಮ್
ಬರ್ಲಿಕ್ಕಂದ್ರ ನಾ ಕಂಪ್ಲೇಟ್ ಮಾಡ ಇಡ್ತನ ಅವಿಗೆ
ಹ್ಮ್
ಸೇಗ ರಿಪೋರ್ಟ್ ಮಾಡಕತ್ತೇತಿಗ
ಹ್ಮ್
ಅವ್ರ ಶೀದ ಇದ ಮಾಡ್ತಾರ
ಹ್ಮ್ ಅದಕ್ಕೆ ನಾನು ಮೂವತ್ತು ಮಾಡಡತನ
ಉದಲಲ್ಲ ಅವರ
ಹ್ಮ್
ಚಲೋ ರೆಸ್ಪಾನ್ಸ್ ಸಿಗದ ಗಾಪ್ ಹಾಕಿರ್ತಾರೆ
ಈಗ ಈಗ ಮಾಡಿಕಡ್ಬೇಕ ಎಲ್ಲಾರು
ಈಗ ನಿಂಗೆ ಎಷ್ಟು ಫೋನ್ಲಿಕ್ಕ ಅಷ್ಟು ಫೋನ್ ಮಾಡ ಕೊಬಿಡದು ನಿಮ್ಮ್ ಅನ್ನ ಕೇಳನಾ ಇದನಾ ಹ ಇಂಟ್ರೆಸ್ಟ್ ಆಪ್
ಕ್ಯಾ ನಾ ಕ್ಯಾ
ಕೇಳ ನಾವು ಮತ್ ನಮ್ಗೆ ಯಾರಿ ಹೊರಕ್ ಕೊಟ್ರತಮ್ಮ ನಂಬಿಕೆಯಲ್ಲ
ಹೊರ ಕೊಟ್ರೆ ಪಾಡತನ ಹೊರ ಕೊಟ್ರೆ ವಾರ ಎರಡ್ನೂರ್ ಎರಡ್ನೂರ್ ಪರತಾರ ಬೀಡ್ಲೇ ಇಲ್ಲ ಈಸ ಕೊಡ್ ಗೊತ್ತಾದ್ರ ಯಾರಿಗಾರ ಕೇಳುದ
ಹ ಹಾ ನೋಡ ಮನಯದಾ ನಾವು ಕರಿಮ ಮನಯ
ಹ್ಮ್
ಅವಂದುಂಥ್ರ ಶಷಾರೀರ ಕೊಡುತನ
ಹ್ಮ್ ಮಯಾನ ಅಂತ ಅವರು ನನ್ನೂ ನನ್ನೂರು ಹ್ಮ್ ನಾನು ರೊಕ್ಕಾನ ಗುಮಿದ್ಲಾ ಹಾಂಗ್ ಗುಮ್ ಬ್ಯಾಡ್ರಿ ಮತ್ತ
ಹಾ ಗಾಬಡ್ ದತ್ತ ನಾನು ಗೊತ್ತ ನೋಡದು ಮಾಡ್ಬೇಕ್ ನಾನು.
ಅದುಕ್ಕ
ಹಂಗ್ ಆತು ಅಂದ್ರ್ ಮತ್ತೇನು ಹೋರ್ ಹೋಗರು. ಈಗ ಒಂದ ನೂರ ಯರ್ನೂರ್ ಕೋಡಾತ್ತಿಲ್ ನಾವು.
ಹ್ಮ್ ಅದೆ ಈ ಫೈಲನು ಇವು ಹ ಥೌಸಂಡ್ ಪೀಪಲ್ ಆಗಿವಿ.
ಹ್ಮ್ ಅದು ನ ಎಲರ್ ಕೊಟ್ಟ ಹ ಕೂತಂದ್ರ್
ಹ್ಮ್ ಮತ್ತ
ಅದಕ್ಕಾನ ಯಾರಿ ಯಾರ ಕೇಳಬೇಕಾದ್ರೆ ತಗೋತಾರ ಮತ್ತೆ
ಹ್ಮ್
ಈಗ ಒಮ್ಮೆ ನಾರ್ ಹಾಕಿದ್ರ ಪೇಮೆಂಟ
ಹ್ಮ್ ಅದೆ ನೀನ್ನೇ ಪ್ರೊಸೆಸಿಂಗ್ ಬಿದ್ದಿದೆ.
ನಾ ಇವತ್ ನೋಡಿ ನೀ ಇವ್ಗಾನ ನೋಡಿನಿ.
ಹ್ಮ್ ನಾನು ಸುಮ್ ತೇಗಿ ತೆಗಿದ್ನಿ ಯಾಪಾನ.
ನಾವ್ ಬವರ್ಲ್ಲತ್ತ ಮಾಡಿದ್ದೆ ಅವ್ನ ಎಲ್ಲಿ ಬರಂಗಲ್ಲ ಬಿಡ ಅಲತ್ತಿ
ಹ್ಮ ಪಸ್ ಮಾಡ್ಸಕ್ ಹೋಗಿದ್ನಲ ಅಲ್ಲಿ ಸುಮ್ಮ ಪಾಳಿ ಕಟ್ ನಾ ತೆಗಿಯಂಗ್ ತೆಗ್ದ್ನಿ ಪಾ
ಹ್ಮ್
ಪರ್ಸುಂಗ್ ಇದ್ಬ ಬಿಟ್ಟಿದ್ದು ಹದ್ಮೂರು ನೂರು ರೂಪಾಯಿ.
ಹ್ಮ್ ಫುಲ್ಲು ಗಾಬ್ ಆದ್ಯೇನ
ತೋರ್ಸನ್ ನಡಿ ಯು ಎಸ್ ಪೋಲೊ ನನ್ಯ
ಹ್ಮ
ಹ ಮತ್ತ ತೋರ್ಸಿನ್ಯ ಮತ್ ಅವ ಹಾಕಿ ಹಂಗು ಸಂಜುಗ್ ಹಾಕಿದವು.
ನ ಒ ಒಮ್ಮೆ ನಾ ನೀ ಹೇಳ ಮನ್ನೆ ಸರ್ ನಂಗ ಬಂದೇ ಇಲ್ಲದ ಇವು ಇವ್ನ್ದ ಹಾಕಂದ ಅವ್ ನನಗೆ ಬಂದಲ್ಲ ಸರ್ ನಾನು ರಿಫ್ರೆಶ್ ಮಾಡಿದ್ದಿ ನನ್ನುವ್ ಹೋಗಿದ್ದು.
ಬರ್ತಾವ
ನಾ ಒಮ್ಮೆ ಅಂಜು ಬಿಟ್ಟಿದ್ನ್ಯ ಯಪ್ಪ ಇವರುಗಟ್ಟಲ್ಲನ ಆಮೇಲೆ ರಿಫ್ರೆಶ್ ಮಾಡಿ ನೋಡಿನಿ ಬಂದಿದ್ದು
ಹ್ಮ್ ಮತ್ಲಿಪ್ಪ ಕಾಲಜಂಗ ಈಜಕತ್ತ್ ನಾಳೆ ಅಂತ.
ಏನ್ ವಾದೇವ್ಸನ್ ಬಿಟ್ಟಿಲ್ಲ.
ಎರಡು ದಿವ್ಸ್
ರೂಡಕತೆ
ಹ್ಮ್ ಪ್ರಿನ್ಸಿಪಲ್ ಏನ್ ಮಾಡ್ತಾ ಆಕ್ಯಾರ್
ಏನ್ ಅಂತಾರ ಅವ್ರೇನ್ ಅಂತಾರ.
ಹ್ಮ್ ಜಿಗಾಡಿ ಬಡದ ಇದ್ದ ಅಷ್ಟ ಬಡದ್ರ.
ಹ್ಮ್
ಹ ಫೋನ್ ನವು ಚಾರ್ಜ್ ಒಳೋಟೊ ಒಳ್
ಹ್ಮ್ ನಂದು ಲಿಫ ಫೋನ್ ಚಾರ್ಜ್ ಇರಂಗಿಲ್ಲ ಈಗ ಅದಕ್ಕ ಬಾಳ್ ನೋಡಂಗೆ ಎಲ್ಲಾ ಇಲ್ಲೇ ಮನೆ ಆಗಿ
ನಾನು ಸುಮ್ಮ್ನೆ ಇದ್ರಾಗಿನ್ ಅಕೌಂಟದ ನಮ್ ಮಮ್ಮಿ ವರ್ಗ್ ಹಾಕ್ತಿ. ಇದ್ರಾಗಿ ಏಳ್ನೂರ್ ಎಂ ಎಚ್ ಬ್ಯಾಟ್ರಿ.
ನಾ ಅದಕ ಈ ಚಾರ್ಜಿ ಹಾಕೊಂಡ ಚಾರ್ಜಿಗ್ ಹಾಕೊಂಡ ಮಾತಾಡ್ತ್ನ ಇದು ಇಲ್ಲಿ ಊರ ಆಗದ್ದ ಮನೆಯಾಗಿದ್ದ.
ನಮ್ದ ಮೊಬೈಲ್ ಸ್ಕ್ರೀನ್ ಒಂದ್ಸರಿ ಆಫ್ ಆತೈತಿ ಅಪ್ಪ ಅದೇ ನಮ್ದು ತೆಗೆದು ಎಲ್ಲ ಪ
ಹ್ಮ್
ಅದು ಕರಗಿದ್ರೆ ಏನ್ರೀ
ಹ್ಮ್
ಈ ಬೇರೆದೊಂದ್ ಟಾಸ್ಕ್ ನಮ ಬೇರೆ ಟಾಸ್ಕ್ ಒಮ್ಮ ಇದನ್ ಮಾಡಕ್ ಬರತ್ತಮ
ಎಷ್ಟು ಗೊತ್ತ ಬಾರೆ ಟಾಸ್ಕಿಗೆ
ಅದಕ್ಕೂ ಹಂಗ ಇರ್ವತಿ ಒಂದು ಅಕ್ಷರಕ್ಕ ಅದ್ರನಾಗಿರತ್ತ ಅದ ಡಿಪೆಂಡ್ ಅದ ದರ್ಶನ್ಕ್ಕೆೇಳ
ಹ್ಮ್ ಕೇಳೇಮ್ಮ ನನ್ ಇನ ಒಂದ್ ಹ ಹತ್ತು ಹ ಹದ್ ಹದೆರಡದಾಗಿ ಹಳೆನ ಬರ್ಲಿ
ಹ್ಮ್
ಹ್ಮ್ ಹನ್ನೆರಡದು ಅಂದ್ರೆ ಅದೊಂದ್ ಮಾಡುದ
ನಾವು ದರ್ಶಾಕ್ಕೆ ಹತ್ನಿ ಏನ್ ಐತಿ ಭ ಹಂಗ ದರ್ಶಾ ಹಂಗತ್ ಬರತ್ ಕೇತ್ನಿ ನಾ ಹರ ಬರ್ತ ನಾವುಕ ಹೊತ ಹರಯಣು ಪಟಾಣ ರಿಜಿಸ್ಟರ್ ನಂಬರ್ ಬರ
ಹ್ಮ್ ಕೊಟಾನ
ದರ್ಶಾನ ಕಠಾಣ ಹ ಕಠಾಣ ಗುಟ್ಟಿ ಪಡ್ತ ಅ ತಿಂಡಿ ನವಿ ಅದ್ಯಾಂಗತತಿ ಅದ ಚೆನ್ನದಲ್ಲ ಅದರಕದು ಬಾಷಿ ಸಣ್ಣ ವಯತ ಅಲ್ಲ ಇಲ್ಲ ಅದರಾಗ ಬಯ ಹ ಯಲ್ಲ ದಾದಾ ಹಲೋ ಹ್ಮ್ ಬ್ಯಾ ಕಾರ್ಬಿ ಸಣ್ಣದು
ಹ್ಮ್
ಚಪಾತಿಡಲ್ಲ ಬತಿ ಪಡಲ್ಲ
ಹ ಬೈ ಬೆಕ ನಮ್ಮ ತ ನನ್ ಚಪ್ಪಲ ಹರತ್ತಿಂದ ಇವು ಹೋಗುದ್ರು
ತಿಂದ ಅರಮ ಆಲದ ಸಣ್ಣ ಹೊಲದಾಗ
ನಾಯಿ ತಿಂತಾನ ನಾಯಿ
ನಾಯಿ ಎಲ್ಲಿ ಬಣ್ಣ ಮನ ಆಗ ತಿನ್ನ ಚಿತ್ತುತ್ತದೇನು
ತರ್ನಾರ ನಾಯಿ ಚಪಲ ಚಪ್ಪಲ್ಲ ಹರವತ್ ಭೈ
ಹ ನಾಯಿ ನಲ್ಲ ಸಡಾಲ್ಪಡ ನಕೊಂಡ
ಹ್ಮ್
ನಮ್ದು ಕ ಸಾಲ ಹಾಕೊಂಡ್ ಹೋಗು ಚಪ್ಪಲ್ ಅರ್ಬೇಕ ಮಾರ ಸ್ವಲ್ಪ ಕಟ್ಟಗೈತೆ ಒಂತರ ಹವಾ ಗರಿತ ಗುರಲ್ಲ ನಾಳೆ ಬರ್ವಕ್ಲ ಹಲೋ ಸಾರಿ ಹ ಹಾಕ ಬರ ಸಾ
ಹ್ಮ್ ನಿನ್ನ ಈ ನಂಬರ್ ಕಸ್ ನ ನ ಲಾಸ್ಟ್ ಐತ್ಲ ಇಲ್ಲಿ ಮಮ್ಮಿ ಅವಳ
ಹ್ಮ್
ಅದಕ್ಕೆ ಹಚ್ಕ್ಕನ್ನ ಹಗೆ
ಯಾವ ಹಗಂಬರ್
ಅದ್ ಹಾಲಿ ನ ಬರ್ಲಿ ಹತ್ನಾ ಹಾಗಾದ ಆಗ್ಲಿಲ್ಲ ಈಗ ಆಕತ್ ನ ನೋಡ್ತನ
ಹ್ಮ್
ಅದ್ರೊ ಅಲ್ಲಿಕ ಹೊಸ ನ ಅದ್ರೊಳಗೆ ಹದ್ನೆಂಟಾಗಾವ
ಹದನೆಟ ತಗಕಿನ ಇಪ್ಪತ್ತಕಿನ ಎಷ್ಟು
ಇನಾ ಯಾಡ ಯಾಡ
ಹ್ಮ್ ಹಾ ಮ ಯಾರ್ದ
ಹ್ಮ್ ಅದುಕ್ಕೆ
ಹದಿನೈದ ಆಗನ ಸಬ್ಮಿಷನ್ ಮಾಡಿಲ್ಲೇ
ಹ್ಮ್
ಏನ ಪದಾವತೆ
ಇನ್ನ ಐದ್ ಬರ್ತಾವ
ಹಂಗನಾ ವಟ ಹದನಾರ ಇಂದ ಇಪ್ಪತ್ ಹತ್ತೈತಿ
ಹತ್ಲೇ ನಿನ್ ನಂಬರ್ಕ್
ಹತ್ತ ನಿಮಿಷ ಅಗೇಟ್ ಏನ್ ಈಗ ತಡಿ ಲೆ ನೋಡ್ತೀನಿ ಹೂ ಅಗೇಟ್ ತೊಗೊ
ಹಚ್ತಿನ
ಹಾ
ಹ್ಮ ಆಪ್ದಾಗಿರಿ ಭೈ